ಹಲೋ
ಹಲೋ
ಕೇಳಿಸ್ತಿದೆನಾ
ಹೂನೆ ಕೆಳಸ್ತಿದ್ದೆ ಏನ್ ಮಾಡ್ತಿದ್ದೆ ಹ್ಮ್ ಚೆನ್ನಾಗಿದ್ದೇನೆ ನೀ ಚೆನ್ನಾಗಿದ್ಯಾ
ನಾನು ಚೆನ್ನಾಗಿದ್ದೇನೆ ಏನ್ ಮಾಡ್ತಿದ್ದೆ
ನಾನು ಕಸ ಗುಡ್ಸಿ ಕೂತಿದೆೆ
ಹೌದಾ ಕೆಲ್ಸ ಮಾಡ್ತೀಯ ಬಿಡು ಹಂಗಿದ್ರೆ ಮನೇಲಿ
ಹೂನೇ ಎಲ್ಲಾ ಮಾಡ್ಬೇಕಲ್ಲ ಇವಾಗ ಹೆಂಗಿದ್ರು ಸ್ಟಡಿ ಹಾಲಿಡೇಸ್ ಕೊಟ್ಟಿದ್ದಾರೆ ಹಾಗಾಗಿ ಫ್ರೀ ಆಗಿ ಇದ್ದೀನಲ್ಲ ಅಮ್ಮಂಗ ಸ್ವಲ್ಪ ಹೆಲ್ಪ್ ಆಗ್ಲಿ ಅನ್ಬಿಟ್ಟು
ಹ್ಮ ಚೆನ್ನಾಗೇ ಬಿಡು ಅವ್ರಿಗೂ ಸ್ವಲ್ಪ ಖುಷಿ ಆಗತ್ತೆ
ಹ್ಮ ಆರಾಮಗುತ್ತೆ ಈಗ ನಮ್ ಕಾಲೇಜ್ ಎಲ್ಲಾ ಇದಾಗ ಅವರೇ ದಿನನಿತ್ಯ ಅವರೇ ಮಾಡ್ಬೇಕಾಗುತ್ತಲ್ಲಾ ಹಾಗಾಗಿ ರಜಾ ಇದ್ದಾಗಾದ್ರೂ ನಾವಾದ್ರೂ ಸ್ವಲ್ಪ ಸಹಾಯ ಮಾಡಿದ್ರೆ ಅವ್ರಿಗೂ ಸ್ವಲ್ಪ ಫ್ರೀ ಆಗುತ್ತೆ
ಹ್ಮ ಹ್ಮ್ ಅದೇ ಅವ್ರಿಗೂ ಸ್ವಲ್ಪ ವಿಶ್ರಾಂತಿ ಸಿಗುತ್ತೆ ಆರಾಮ್ ಅನ್ಸತ್ತೆ ಮತ್ತೆ ಖುಷಿನ ಆಗತ್ತೆ ಅವ್ರಿಗೆೋ ನನ್ ಮಗಳು ಮಾಡ್ತಿದ್ದಾಳೆ ಅಂತ
ಹಾ ಹೌದು
ಹ್ಮ್ಮ ಅದೇ
ದಿನನಿತ್ಯ ಒಮ್ಮಗೆ ನಾಷ್ಟ ಮಾಡದು ಮಧ್ಯಾಹ್ನ ಊಟಾ ಇವಾಗ ರಜೆ ಇರ ಕಾರಣ ಹೊಸ ಹೊಸ ತರ ತರ ಅಡುಗೆ ಹ ಮಾಡದು ಯೂಟ್ಯೂಬ್ ನೋಡಿ ಮಾಡ್ತಾ ಇರ್ತೇನಿ
ಹ್ಮ್ ಚೆನ್ನಾಗ್ ಮಾಡ್ತಯ ಬಿಡು ಹಂಗೀದ್ರೆ
ಹ್ಮ್ ನೀನು ಮತ್ತೆ ಎಲ್ ಏನ್ ಮಾಡಿದ್ದೆ ಇವತ್ತು
ಇವತ್ತು ಏನಿಲ್ಲ ಇವತ್ ಬೆಳಿಗ್ಗೆ ನಮ್ದು ಸ್ನೇಹಿತ ದೊಬ್ಬಳ ಊರಲ್ಲಿ ಜಾತ್ರೆ ಇತ್ತಲ್ಲಿ ಹೋಗಿದ್ದೆ
ಹ್ಮ್
ಹ ಆ ಊರಲ್ಲಿ ದೇವಿ ಅಲಂಕಾರ ಮಾಡಿದ್ರು ಹಣ್ಣಿಂದ ಮಾಡಿದ್ರು ಬಿಡು ಎಲ್ಲಾ ತರದ ಹಣ್ಣಗಳಿಂದ ದೇವಿ ಅಲಂಕಾರ ಮಾಡಿದ್ರು ದೇವಿನ ಎದ್ದು ಬರ್ತಿದ್ದಾಳೇನೋ ಅಷ್ಟ ಎಷ್ಟು ಚೆನ್ನಾಗ್ ಮಾಡಿದ್ರು ನೋಡಿ ಅಲಂಕಾರನ
ಓ ಚೆನ್ನಾಗಿತ್ತಾ
ಹ್ಮ್ ಬಾಳ ಚೆನ್ನಾಗಿತ್ತು ಮತ್ತೆ ಎಲ್ಲಾ ಜಾಸ್ತಿ ಜೋಕಾಲೆ ಅವೆಲ್ಲಾ ದೊಡ್ಡ ದೊಡ್ಡು ಎಲ್ಲಾ ಆ ಆಟಾ ಆಡೋ ಅವೆಲ್ಲಾ ಬಂದಿದ್ದವು ಕಣೆಯಲ್ಲಿ ನಾವು ಸ್ವಲ್ಪ ಒಂದು ದೊಡ್ಡ ಜೋಕಾಲಿ ಆಡಿದ್ವಿ ಅಮ್ಮ ನನ್ ಸ್ನೇಹಿತೆ ಒಬ್ಳು ತಲೆ ತಿರುಗಿ ಬಿದಬಿಟ್ಲ ಅದ್ರಲ್ಲಿ
ಓ ಅದೇನೇ.
ಹ್ಮ್ ಜಾಸ್ತಿ ಮೇಲೆ ದೊಡ್ಡದಿತ್ವಾ ಹ್ಮ್ ಭಯ ಬಟ್ ಏನೋ ತಲೆ ತಿರ್ಗ್ ಬಿದ ಬಿಟ್ಲು. ನಾವು ಸ್ವಲ್ಪ ನೀರು ಎಟ್ಕೊಂಡ್ ಹೋಗಿದ್ವಿ ಒಂದ್ ಸೈಡ್ಗೆ ಬ್ಯಾಗ್ ಅಲ್ಲಿ ಅದ್ರಿಂದ ಸ್ವಲ್ಪ ಪನೀರ್ ಚುಂಕ್ಸಿ ಕುಡಸಿದ್ವಿ ಅಲ್ಲೇ ಸ್ವಲ್ಪ ಅವಳ ಜೊ ತ್ತೆ ಇನ್ನೊಬ್ಳು ಕೂತಿದ್ದಲ್ಲ ಅವಳೇ ಮಾಡಿದದನ್ನ.
ಹೌದಾ.
ಹ ಹೌದು ಹ್ಮ್. ಮತ್ತೆ ತಿಂಡಿ ತನ್ಸ ಎಲ್ಲಾ ಇಟ್ಟಿದ್ರು. ಅವಳು ಬರಲ್ಲ ಬರಲ್ಲ ಅಂದ್ಲು. ನಾವೇ ಒತ್ತಾಯ ಪೂರ್ವಕವಾಗಿ ಕರ್ಕೊಂಡು ಹೋದ್ವಿ ಅವಳಿಗೆ. ಚೆನ್ನಾಗಿರುತ್ತೆ ಬಾ ಚೆನ್ನಾಗಿರುತ್ತೆ ಬಾ ಅಂತ.
ಹ್ಮ ಪರವಾಗಿಲ್ಲ ಬಿಡಿ ಇವಾಗ ಹೆಂಗಿದಿದ್ದಾರೆ ಚೆನ್ನಾಗಿದ್ದಾರಾ.
ಹಾ ಚೆನ್ನಾಗಿದ್ದಾರೆ. ಅದೇ ಅಲ್ಲಿಂದ ಇಳ್ದಿ ಮತ್ ಮತ್ತೆ ಸ್ವಲ್ಪ ಹ ಓ ಆರ್ ಎಸ್ ಎಲ್ಲ ಕೊಡ್ಸಿದ್ವಿ. ಹ ಮತ್ತೆ ಸ್ವಲ್ಪ ಆರಾಮ್ ಇದಾರೆ.
ಹೌದ ಮತ್ತತ್ ಏನೇನ್ ತಿಂದ್ರಿ ಅಲ್ಲಿ.
ಅಲ್ಲಿ ಅವಳಿಗೆ ಸ್ವಲ್ಪ ತಲೆ ತಿರ್ತಲ್ಲಾ ಅಂತಂತದ ಏನು ತಿನ್ಲಿಲ್ಲ ಅಲ್ಲಿ ಕಲ್ಲಂಗಡಿ ಹಣ್ಣು ಪೈನಾ ಪಲ್ಲು ಅದೆಲ್ಲಾ ಕಟ್ ಮಾಡಿ ಇಟ್ಟಿದ್ರು. ಉ ಎಲ್ಲಾ ಹಾಕಿ ಮಿಕ್ಸ್ ಮಾಡಿ ಅದ್ ಸ್ವಲ್ಪ ಸಲಾಡ್ ತಿಂದ್ವಿ ಮತ್ತೆ ಸೌತ್ ತೆಕಾಯಿ ಎಲ್ಲಾ ಹೆಚ್ಚಿಟ್ಟಿದ್ರು ಅದು ತಿಂದ್ವಿ . ಅವ್ಳಿಗೆ ಮಾತ್ರ ಪಕೋಡ ಅದೇನು ಕೊಡಸ್ ಲಿಲ್ಲ ನಾವ್ಷ್ಟೇ ತಿಂದ್ವಿ ಅಲ್ಲಿ ಇನ್ನೊಂದ ಏನಂದ್ರೆ ಕ್ಯಾಬೇಜ್ ಪಕೋಡಾ ಮಾಡಿದ್ರಲ್ಲಿ. ಅದೊಂತರ ಚೆನ್ನಾಗಿತ್ತು ಹ್ಮ ಎಲೆ ಕೋಸಂದು ಅದು ಒಂಂತರ ಚೆನ್ನಾಗಿತ್ತು ಅದ್ನ್ನ ಆಕ್ಚು ಎಲ್ಲೂ ನೋಡಿರ್ ತಿಂದಿರ್ಲಿಲ್ಲ ನಾನು ಯಾವ್ ಕಡೆನೂ ಅಲ್ಲಿ ಚೆನ್ನಾಗ್ ಮಾಡಿದ್ರು.
ಅದೇ ಒಂದೊಂದ್ ಕಡೆ ಒಂದೊಂದ್ ತರ ತರ ಮಾಡಿರ್ತಾರೆ.
ಹ್ಮ್ ಇನ್ನ ತರಾ ತರ ಮಾಡಿದ್ ಬಿಡು ಮತ್ತೆ ಅದ್ರಲ್ಲಿ ಸಿಹಿ ಒಂದ ಹ್ಮ್ ಅದೇ ಸಿಹಿ ತಿಂಡಿ ಇತ್ತು ಅದ್ರಲ್ಲಿ. ಅದೇನೋ ಕಜ್ಜಾಯ ಅಂತೆ.
ಹಾ.
ಅದುೂ ಚೆನ್ನಾಗಿತ್ತು.
ಹೌದಾ.
ಮತ್ತೆ ರಾತ್ರಿ ನಿನ್ನೆ ರಾತ್ರಿ ಇದ್ ಮಾಡಿದ್ರು ಅಂದ್ರಂತೆ ನಾಟಕ ಎಲ್ಲಾ ಮಾಡಿದ್ರಂತೆ ನಾವ ಹೋಗಿಲ್ಲ ಅಲ್ಲಾ ಇವತ್ತು ಬೆಳಿಗ್ಗೆ ಹೋಗಿದ್ವಲ್ಲಾ ನಾವು. ಅದನೆಲ್ಲಾ ನೋಡಕ್ ಆಗ್ಲಿಲ್ಲ ನಾವು ತಪ್ಸಣ್ಣಂಗ ಆಯ್ತು.
ನಾಟಕ ಎಲ್ಲಾ. ರಾತ್ರಿ ಹೊತ್ತೇ ನಡಿಯೋದು ಯಾಕಂದ್ರೆ ಜನ ಅದನ್ನು ನೋಡಿ ಅದು ಕತ್ಲೆ ಬೆಳೆಗ್ ಬೆಳಗ್ಗೆ ಸಮಯದಲ್ಲಿ ಎಲ್ಲಾರೂ ಅವರ ಅವರ.
ಇಲ್ಲ ಅಲ್ಲ ಅದು ರಾತ್ರಿ ಅಂತ.
ಹೌದು
ಹ್ಮ್ ಅವಳು ಹೇಳಿರ್ಲಿಲ್ಲ ನಮ್ಗೆ ರಾತ್ರಿ ನಾಟಕ ಇರತ್ತ್ ತ್ತೆ ಅಂತ. ಲ್ಲ ಅಂದ್ರೆ ನಾವು ಏನು ಇನ್ನೇನ್ ಬಿಡು ನಮ್ದು ಸ್ವಲ್ಪ ಕಾಲೇಜ್ ಎಲ್ಲಾ ಇರು ತಲ್ವಾರ ರಜೆ ಸಿಕ್ಕಾಗ ನಾವು ಬೆಳಿಗ್ಗೆ ಹೋಗಿ ಸಂಜೆ ಬಂದ್ರಾಯ್ತಂತ ಹೋಗಿದ್ವಿ.
ಹ್ಮ
ಹ್ಮ ಅವ್ರ ಮನೇಲೆಲ್ಲಾ ಇರ್ರಿ ಇವತ್ತು ನಾಟಕ ಇರುತ್ತೆ ಅಂತ ಹೇಳ್ತಿದ್ರು.
ಹಾ
ನಾವು ಮತ್ತೆ ನಾಳೆ ಕಾಲೇಜ್ಗೆ ಹೋಗ್ಬೇಕಲ್ಲ ಅಂತ ಹೋಗ್ಲಿಲ್ಲ ಇರ್ಲಿಲ್ಲ. ಇಲ್ಲ ಮತ್ತೆ ಬರ್ತೀವಿ ಅಂತ ಹೇಳ್ಬಂದ್ವಿ. ಹಾ ಮತ್ತೆ ನೀನ್ ಏನ್ ಮಾಡ್ದ ಹ್ಮ ದೊಡ್ಡ್ ರು ಮತ್ತೆ ಒಂದು ನಾಕ್ ಹಳ್ಳಿ ಸೇರಿ ಜಾತ್ರೆ ಮಾಡದಂತೆ ಅವರು.
ಹು ಅದೇ ಎಲ್ಲ ಒಟ್ಟುಗೂಡಿ ಮಾಡುದ್ರೇನೆ ಅಲ್ವಾ ಅದ್ ಹಬ್ಬಾ ಅಂತ ಅನ್ನಸ್ಕೊಳ್ಳೋದು.
ಹ್ಮ್ ಅದೇ ಅದೇ ಅದೇ ಜಾತ್ರೆ ಮಾಡದೇ ಅದೇ ಕಾರಣಕ್ಕಲ್ವಾ ಎಲ್ಲರೂ ಒಂದಾಗ್ತಾರೆ. ಎಲ್ಲಾ ಕಷ್ಟ ಸುಖ ಹಚ್ಕೊಂತಾರೆ. ಎಲ್ಲಾ ಸಂಬಂಧಿಕರೆಲ್ಲಾ ಬರ್ತಾರೆ ಅದೇ ಟೈಮ್ಮಲ್ಲೀ. ಅದಕ್ಕೆ ಅಲ್ವಾ ಮಾಡೋದು ನಮ್ಮ್ ಮತ್ತೆ ನಮ್ ಸಂಪ್ರದಾಯ ಎಲ್ಲಾ ಉಳ್ಸಕ್ಕೆ ಅಂತ ಮಾಡರ್ತಾರೆ ಜಾತ್ರೆ ಅಂದ್ರೆ.
ಹ್ಮ್ ಅದೇನೇ ಇವಾಗ ಜನಕ್ಕೆ ಎಷ್ಟೋ ಜನ ಕೆ ಮಕ್ಳಗಾಗಲಿ ಅವ್ರವ್ರ ಸಂಪ್ರದಾಯನೇ ಮರ್ತೋಗಿರ್ತಾರೆ.
ಹ ಹೌದು ಇವಾಗಿನ್ ಪೀಳಿಗೆ ಅಂತೂ ಏನು ಗೊತ್ತ್ ತ್ತೇ ಇರಲ್ಲ ಬಿಡು ಎಲ್ಲಾ ಕಲಿಬೇಕಾಗುತ್ತೆ ನಾವು.
ಹ್ಮ್ ಹೌದು ಈಗ ನಮ್ ಕಡೆನೂ ಮಾಡ್ತಾರೆ ಜಾತ್ ರೇನಾ ನಾವ್ ಹೆಂಗ್ ಅಂದ್ರೆ ಐದ್ ದಿನ ಮಾಡ್ತೀವಿ. ಮೊದಲನೇ ದಿನ ದೇವ್ರ್ದು. ಸನ್ನಿಧಾನ ಎಲ್ಲ ಸ್ ಸ್ವಚ್ಛಗೊಳಿಸಿ ಅದೆಲ್ಲಾ ಮಾಡಿರ್ತ ನಂತರ ದೇವಿನ ತಂದಿ. ದೇವಿನ ಕೂರ್ಸಿ ಆಕೆಗೆ ಅಲಂಕಾರ ಮಾಡಿ ಹೂವ.
ವಸ್ತ್ರ ಇದರಿಂದೆಲ್ಲಾ ಅಲಂಕಾರ ಮಾಡಿರ್ತಾರೆ.
ಅದೇ ಮತ್ತೆ ಅವಳ್ದಲ್ಲಾ ದೇವಿ. ಗುಡಿ ಮುಂದೆ ಮನೆ ಮುಂದೆ ದೊಡ್ಡ್ ದೊಡ್ಡ್ ರಂಗೋಲಿ ಎಲ್ಲಾ ಹಾಕಿರ್ತಾರೆ ತೋರಣ ಕಟ್ಟಿರ್ತಾರ್ ರೇ ಮತ್ತೆ ಇದು. ಲೈಟಿಂಗ್ಸ್ ಸರಗಳನೆಲ್ಲಾ ಹಾಕಿರ್ತಾರೆ.
ಹ ಹೌದು ಬೀದ್ ಬೀದಿಗೂ ಲೈಟ್.
ಎಲ್ ಹ್ಮ್ ಅದೇ ಎಲ್ಲಾ ಚೆನ್ನಾಗ್ ಮಾಡ್ತಾರೆ ಒಟ್ನಲ್ಲಿ.
ಹಾ ನಮ್ದ್ರಲ್ಲಿ ಎದ್ ನದ್
ಮತ್ತೆ ಅಲ್ಲಿ ಪ್ರಸಾದನೂ ಇಕ್ಕಿರ್ತಾರೆ ಪ್ರಸಾದನೂ ಇಟ್ಟಿದ್ರು.
ಹಾ ಹಾ ಅದೇ ಪ್ರಸಾದ ಕೊಡ್ತಾರೆ ದೇವಿ ಕೂರ್ಸಿದಾರ ಅಂತ. ಆಮೇಲೆ ಅನ್ನದಾನ ಸೇವೆ ಭಕ್ತಾದಿಗಳು ಮಾಡಿಸ್ತಾ ಇರ್ತಾರಲ್ಲಾ.
ಆ ಹೌದು ಅದೆ ಬಕ್ ಕ್ತಾದಿಗಳು ಕೊಟ್ಟಸಿರ್ತಾರೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಮತ್ತ ದೊಡ್ಡ ದೊಡ್ಡ ವ್ಯಕ್ತಿಗಳನ ಇವಾಗಾ ಊರಿಂದ ಯಾರಾರು ದೊಡ್ಡ ದೊಡ್ಡ ಗಣ್ಯ ವ್ಯಕ್. ಕ್ತಿಗಳ ಏನೇನ ಆಗಿದ್ದಾರೆ ಅವ್ರ ಎಲ್ಲರಿಗುನು. ಅವರು ಕರ್ಸಿ ಸನ್ಮಾನಾ ಎಲ್ಲಾ ಮಾಡ್ತಾರೆ. ಓದಿ ಎಲ್ಲಾ ಮುಂದೆ ಬಂದಿರ್ತಾರಲ್ವಾ ಊರಿಗಾಗ್ಲಿ ಮತ್ತೆ. ಜಾಸ್ತಿ ಬೆಳೆ ಯಾರ್ ತೆಗ್ದಿರ್ತಾರೆ ಊರಲ್ಲಿ ಅವ್ರಿಗೆ ಅಂತವ್ರಿಗೆಲ್ಲಾನೂ ಅವರು. ಸಕ್ಕತ್ ಮಾಡಿದ್ರು ಇನ್ನೇನವರು ಎಲ್ಲರಿಗೂ ಬಹುಮಾನ ಕೊಟ್ರು ಇಥವ್ರಿ. ಲೈಕ್ ಅವ್ರ್ದು ಪರಿಶ್ರಮಕ್ಕೆ ಅವರು ಇದು ಮಾಡಿದ್ರು. ಪ್ರೇರೇಪಿಸಿ ಅವ್ರಿಗೂ ಒಂದ್ ಬಹುಮಾನ ನೀಡಿದ್ರು ಮತ್ತೆ ಅವ್ರಿಗೆ. ಅದೇ ರೀತಿ ಮುಂದೆ ಇನ್ನು ಚಾ ಚೆನ್ನಾಗ ಮಾಡ್ಬೇಕ ನಾನು ಅಂತ. ತ್ತಾ ಇದು ಬರುತ್ತಲ್ಲ ಹುಮ್ಮಸ್ ಬರುತ್ತಲ್ಲಾ ಅಂತ ಆದ
ಹೌದು ಅಂತದೆಲ್ಲಾ ಮಾಡ್ಬೇಕು ಕರೆ. ಕ್ರಮಾ ಕಾರ್ಯಕ್ರಮಗಳನ್ನಾಗ್ಲಿ ಪ್ರಶಸ್ತಿ ಕೊಡ ಕೊಡೋದ್ನಾಗ್ಲಿ ಎಲ್ಲಾನ್ನು ಮಾಡ. ದ್ಲಾಗಲೇಆಲ್ವಾ ಜನರಿಗೆ ಗೊತ್ತಾಗೋದು.
ಟಿವು ಟಿವು ಅದೇ ಮತ್ತೆ ಕುಸ್ತಿ ಪಂದ್ಯ ಎಲ್ಲಾ ಇಟ್ಟಿರ್ತಾರೆ ಮತ್ತೆ ಹುಡುಗಿಯರಿಗೆ ಲಂಗ ರಂಗೋಲಿ ಹಾಕೋ ಕಾರ್ಯಕ್ರಮಾ. ಕುಣಿತದ ಕಾರ್ಯಕ್ರಮ ಎಲ್ಲಾ ಇಟ್ಟಿರ್ತಾರೆ.
ಅದೇ ಕಾರ್ಯಕ್ರಮಗಳಲ್ಲಿ ಈಗ ಸಣ್ಣ.
ಸ್ನೇಹಿತರಲ್ಲಿ.
ಆ ಹಾ ಸಣ್ಣ ಪುಟ್ಟ ಕರೆ ಮಕ್ಳುಗಳಿಗೆ ರನ್ನಿಂಗ್ ರೇಸು. ಲೆಮನ್ ಇಂದ ಸ್ಪೂನು.
ಹು ಅದೆಲ್ಲಾ ಇಟ್ಟಿರ್ತಾರೆ ಬಿಡು ಹೌದು. ಇಟ್ ಟ್ಟಿದ್ರಂತೆ ನಾವ ಇರ್ಲಿಲ್ಲಾ ಅಲ್ಲಾ. ಅದಕ್ಕೆ ಇದಾಗಿಲ್ಲಾ ಮತ್ತೆ ಎತ್ತಿನ ಬಂಡಿಗೆ ಅದಕ್ಕೆ ಸ್ಪರ್ಧೆ ಇದ ಮಾಡಿರ್ತಾರೆ. ಮತ್ತೆ ಇಟ್. ಟಗರಗಳು ಇರ್ತಾವಲ್ಲಾ ಅದಕ್ಕೆ ಜಿದ್ದ ಹಚ್ಚಿರ್ತಾರಂತೆ. ಒಟ್ನಲ್ಲಿ ಎಲ್ಲಾನು ಯ ಈ ತರದ ಮಾಡಲ್ಲಾ ಅಂತ ಹೇಳಲ್ಲಾ ಎಲ್ಲಾ ತರಾನೂ. ಮಾಡಿ ಅವ್ರಿಗೆ ಪ್ರೇರೇಪಿಸಿ ಅವ್ರಿಗೆ ಪ್ರಶಸ್ತಿ ನೀಡಿ. ನೀಡ್ತಿದ್ರಂತೆ. ಹು
ಹಂಗಾರೆ ಜೋರಾಗೆ ಮಾಡ್ತಾರೆ ಅನಸುತ್ತೆ ತಲ್ವಾಲೆಲ್ಲಾ.
ಆ
ಜೋರಾಗೆನಡೆಸ್ತಾರೆ ಕಾರ್ಯಕ್ರಮನ.
ನೋಡಲ್ಸ್ ಬಂತ್. ಹು ಜೋರಾಗೆ ನಡ್ಸಿದಾರ ಬಿಡು ಎಲ್ಲಾ ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡ ಮಕ್ಕಳವರೆಗೂ. ಎಲ್ಲಾನೂ ಮತ್ತೆ ಕುಂಭಮೇಳ ಅಂತಾ ಮಾಡ್ತಾರೆ. ಇವಾಗ ಮನೆಗೆ ಒಂದೊಂದು ತಲೆ ಮೇಲೆ ಅ ಬಿಂದ್ಗೆ ಹೊತ್ತಿ. ಎಲ್ಲಾ ಊರೆಲ್ಲಾ ಮೆರವಣಿಗೆ ಮಾಡೋದು ದೇವಿನಾ ಆ ರೀತಿ ಇದ ಮಾಡಿರ್ತಾರೆ. ತನ್ನಾಗೆ ಮಾಡಿದ್ರು ಜೋರಾಗಿ.
ಅದೇ ಅವೆಲ್ಲಾ ನೋಡಾಕ ಬಟ್ ಹಚ್ಚಲ್ಲಾ.
ಅ ಅದೇ ಇನ್ನೊಂದ್ಸಾರಿ ನಿನ್ಗೂ ಕರ್ಕೊಂಡ್ ಹೋಗ್ತೀನ್ ಬಿಡ ಹಂಗೆಲ್ಲಾ ಹೋದ್ನಂದ್ರೆ. ನೀನು ನೋಡುವಂತೆ ಹ್ಮು ನಿನ್ಗೆ ಪರೀಕ್ಷೆ ಇತ್ತಂತ ನಾನು ಕರಿಲಿಲ್ಲ ನಿನ್ನ.
ಹಾ ಮುಂದಿಂದ್ಸಲ ಕರಿ ಬರುತ್ತೇನೆ ನಾನುನು.
ಹರೀ ಮುಂದಿನ್ ಸರಿ ಕರಿತಿನಿ ಬಿಡು ಅವಾಗ ಬರುವ ಅಂತೆ ಆಯ್ತಾ. ಹ್ಮು ಹಾ ಸರಿ.